ಅದು ಹಲೋ
ಕೇಳ್ತದ
ನಾನ್ ನನೆ ಬರೋನೇ ಚಲೋ ಇಲ್ಲ ಅನ್ಸಲತ ನನಗೆ ಯಾಕೆ
ಬೇಸ್ ಇಷ್ಟ ತಗೊಂಡ್ರ ಬ ಬಿಡಗಡೆ ಸಾಕು ಇಷ್ಟ ತಗೊಂಡು
ಹಾ
ಎ ತಕಡೆ
ಅಲೋ ಅದು ನನ್ನ ಫೋನ್ದಾಗ ಇದ್ರು ಬರ್ಲ ಇಲ್ಲ ಇದ್ರ ನೋಡಿದ್ರರು ಮಾಡ್ಬೇಕಕ್ ಅಂತ ಹಾಕೊಂಡ್ರೆ ಇವ್ರ ನೋಡಿದ್ರಸ ಅಂತ
ನ ಮರ ನಂಬರ್ಾ ನಂಬ
ಸುಮ ನ ಮಾ ಅಕ್ಕ ನಂಂಬರ್ ಯಾವ ನ ಮಾ ಅಕ್ಕಾ ನಂಂಬರ್ ಆಗತ ಇವತ
ಆತ್ ಮಾಡಳಾ ಕಡೆ
ಖರ ಎಲ್ಲ ಇ
ಹ
ನಡ ಕಾಗಲ್ಲ
ಹ್ಮ
ಕ ಹಕ್ನ ಮಾಕ್ಕ
ಹ್ಮ್
ಹ
ಏನ್ಿಲ್ಲ ಕೇಳಕ ನಂಬರ್ ಹಾಕ ಆಯ್ತು ನಿಮ ನಂಬರ್ ಫೋನ್ ನಿ ಬಿಟೋ
ಹ್ಮ
ಇಟ್ಕೊಂಡ ಆಯ್ತು ನಮ್ಮಕ ಒ ಟಿ ಪಿ ಹೇಳಿ
ನೋಡು ನೋಡುವ ಹೋಗಿ ಮಾಡೋದಿಕ್ಕೆನು ಗಡಿ ಈಗ ಇಲ್ಲ ಅಂದ್ರೆ ಹಿಂದ ಗಾಡಿ ನಾನೇ ಹೋಗಿ ಬರ್ತೀನಿ ಇನ್ನೊಂದ ಅರ್ಧ ಸಾಗ್ಮೇಗಾ ಓಕೆ ಹೋಗೇಶಿ ಸುಮ್ನೆ ಫೋನ್ ತಾನು ಮಾಡಿಕೊಂಡು ಸೈಡಿಗೆ ಬಂದ್ಬಿಡದ ಆ ಕಡೆ ಜಿಂಗಾ ಲಕ ಲಕ ಹಾ
ಶ ಡಾ ಈ ಜಿಂಗಗಳ ಕಾಲ ಕಾಲ
ಅಕ್ಕ ಬರರು ಬರರು ಅನ್ಕಂತ ಬರ್ರೋ ಬರ್ರೋ ಕಾಲ್ ಮಾಡ ಮಾಡ್ರೋ ಮಾಡ್ರೋ ಅನ್ಕೊಂತ ನೋಡಬೇಕು ಯಾರ್ಯಾರು ಮಾಡ್ತಾರೆ ಯಾರ್ಯಾರ್ ಇಲ್ಲ ಎಷ್ಟೆಷ್ಟು ವಿದ್ಯಾವಂತ್ರು ಅದರ ಬುದ್ಧಿವಂತರು ಆದರೆ ರಾರಾ ಇಟ್ಟತ್ತ ನಾ ಸುಮನೆ ಕುಯತ್ ನೋಡ ನೀವ ಏನಾರ ಮಾಡ್ತಾರ್ತರಿ ಅಂತ ಹಚ್ಲಿಲ್ಲ ಸುಮ್ಮನಿರು
ಬೈನಾಥ್ ಕಾಲಿನಾಥ್ ಚಿಂತೆ ನಾನೇನಾ
ಲೋ ನನಗೆ ಗೊತ್ತು ಏನಾರು ಇರ್ತವಪ್ಪ ಎಕ್ಸಾಮ್ ಗೆ ಹೋಗಿ ನಾವು ಕೊಡ್ತಾರ ಸುಮನೆ ನಾವು ರಚ್ಚುಗಾಯಿಸಿಚಂತನ್ ಅದ ಮಾಡಿಕೊಂಡಂತ ಕೂಡ್ಬಡೋದ ಅಂತ ಹೇಳಿ ಅಚ್ಚಕ್ಕೆ ಹೋಗಲಿಲ್ಲ ನಾ
ಅಲ್ಲ ಹಚ್ಚ ಹೋದಂದ್ರೆ ಹೋದ್ಯಪ್ಪ ಅನ್ಸುತ್ತಂತೀವಿ ಅಚ್ಚದ ಅಂದ್ರೆ ಏನ್ ಹೇಳಳ್ಬೇಕ ಹೇಳು
ಅಲ್ಲ ಅಚ್ಚಿದ್ಮೇಲೆ ಸೆಳೆದೆ ಅದು ನಾ ಈಗ್ ಬಿಟ್ಟಿಲ್ಲ ಗೇಮ್ ಆಡೋದು ಬಿಟ್ಟು ಬಂದಿಲ್ಲ ಹ ಮತ್ತ ಅದಕ್ಕೆ ಬಾ ಸೊಪ ಅಂದು ಎರಡು ತಾಸು ಮಾಡಿದ್ರೆುಡಪ್ಪ ಅ ನಾನ್ ಕಡೆ ಇದೆ ಮಾತಿಕೊಂಡ್ರೆ ಬಿಡ್ತಿದಿದ್ದೆ ಆ ಕಡೆ ಬರ ಬರ ಬರಂತ
ಹ್ಮ್
ಅವನು ನಂಜೊತೆ ಮಾತಾಡಿದ್ನಲ್ಲ ಅವನು ಒಂದು ಪೇಪರ್ ತಪ್ಪಾಗಿಲ್ಲ ಅಂತಲ್ಲ
ಹ್ಮ್ ಹ್ಮ್
ನಾನೇನು ಹುಲಿ ಯಾಕೆ ಮುಗ್ಸಲಾಗದಲ್ಲೇನು ಟಾಸ್ಕ್ ಮಾಡಲಾಗಲಿಲ್ಲೇನು
ಆರಾಮ್ ಮಾಡೋಣ ನೀ ಇಬ್ಬರು ಮಡಿದಲ್ ನಂಬರ್ ಯಾಡ್ ನಾನ್ ಬಿಡು ಮಾತಾಡ್ತೀನಿ
ಹ ಹಾ ಅಜ್ಜರಪ್ಪ ನಿಮಗೆ ಯಾರು
ನ ಅಕಡೆ ವದಿನ ನಮ್ಮ ದೋಸ್ನ ಕೊಡ್ಲಿ
ಅಲ್ಲಿ ನಾನು ಒಂದೇ ಮಾತಾಡಿಟ್ಟೆ ಸುಮ್ಮನೆ ಚಂ ಚಂಡ ಕಾಮಿಡಿವಾಗಿ ಮಾತಾಡಿದ್ವಿ ನಿಮ್ಮ ಬಗ್ಗೆ ಆಯ್ತ ಅದ ಬಿಟ್ರಿ ಏ ಮಾಡ್ಲಿ ಮತ್ ಅಂತ ಹೇಳಿ ಸುಮ್ಮನೆ
ಪಟೇಶನ ಯಾವಡಿಗೆಲ್ಲ ಅಥ ಹೆಂಗ ನಡನ ಹೆಂಗೆಲ್ಲ ಅದೇ ಮತ್ತೆನಾ
ಮತ್ತೇನ್ ಮಾತಾಡ್ತಿಗೆ ಜೊತೆಗೆ ಏನ್ ಕೇಳಿ ಅವನಿಗೆ
ಒಳ್ಳೇದ್ ಮಾತಾಡ್ರೋ ನಮ್ಮ ಬಗ್ಗೆ ಒಂದು ಸ್ವಲ್ಪ ಒಳ್ಳೆದ್ ಮಾತಾಡ್ರಿ ಹೆಂಗವ್ವ ಒಳ್ಳೆಯದು ಯಂಗ್ ಅಂತ ಕೇಳಬಿಟ್ಟು ಹುಡುಗಿಯರು
ಸಂಂಗಬಿ ಇ ನಮಗ್ ಗೊತ್ತಿಲ್ಲದ ತಳಿಗಳು ನಮ್ ತಳಿ ಬಗ್ಗೆ ಇನ್ನೊಬ್ಬ ಇನ್ನೊಬ್ಬರು ಬಗ್ಗೆ ಕೇಳೋಕೆ
ಒಬ್ಬರು ತಲೆ ಹೆಂಗೆ ಗೊತ್ತಾ ಊರಾಗೆ ಬೇರೆತರ ಮಂದಿ ಇ ಕಡೆ ಬರೋಣ ಬೇರೆತರ
ಯಾರ ಸಾರ ರಮೇಶ್ಿನ ಹೆಂಗ ಯಾರ ರಮೇಶ್ ನಂಗ ಇರಿ ಪಾರ್ ನೋಡಿ ಹೆಂಗ ಅ ಅಂದ ಅಂತ ಒಂದೇ ಸಬ್ಜೆಕ್ಟ್ ತಬ್ಬಬೇಕಕಿದೆ ಅಂತ ಹೇಳಲ್ಲಿ ಅಗ ಅಂತಾರೆ ಅದಕ್ಕೆ ಕರ್ಕೊಂಡ್ ಹೋದಾಗ ಅಲ್ಲಿ ಕರ್ಕೊಂಡ್ ಹೋದಾಗ ಅವ್ನಿಿಗೆ ಸೊಪ್ಪು ನಿಮ್ ರಮೇಶ್ ನಂಗ ಇರ್ಬೇಕನ್್ರೀ ಸರ್ ಅಂತ ಕೇಳಂತ ಅನ್ಬಬೇಕವ ಅಂತ ಅಂದ ಅವ ಬರದೇ ಲೋಬಯಬುಟ್ಟು ನ ಅವ ಒಂದ ಸರ್ಬುಟ್ಟನ ಅಂತಂದ ಅದಿಕ್ಕೆ ನಮ್ಮ್ ಹುಗ ಚಲೋುಗನೇ ದಬ್ಬಾಕದ ಉದ್ದರ ಉಳಕಿದ್ ಏನ ಉದ್ದರ ಆತಂತ ಬ ಬಿಟ್ರನ ಏನಂತ
ಹ್ಮ ಅದ ಏನ ಗೊತ್ತು ಫಸ್ಟ್ ಇಯರ್ಗಿ ಒಂದ್ ಸಬ್ಜೆಕ್ಟ್ ಮರ್ತ ಉಠಗಣ
ಹಾ
ನಾ ಸಿಸ ಮಸ ನೆಸ್ ಶಿಸ್ತು ಊಟ ಮಾಡಿ ಬರ್ರ ನಾವು ಲಾಸ್ಟ್ ಮಚ್ ಇರು ಎರಡ್ ಮೆಚ್ ಮುಂದ್ ಕುಡೋರ್ ಬಳಸ ನವುಿಂದ ಕೂಡೋ ನಮ ದೋಸ್ತ್ ಸಸ್ತ ಮುಖ ಅಡ ನ ಮುಖ ಪಡ
ಹ್ಮ್
ಇವರು ಉಳಕಿದಾರ ಆಯ್ತ ಓದ್ದೇ ಎಡಾದಡಾದ ಒಕ್ಕೆ
ಹಾ
ಅಂದ್ರೆ ಅವನು ಚಲೋದ ಬಿಡ ಹೆಂಗ ಫ್ರೆಂಡ್ಲಿ ಇದ್ದ ಅವ ಸಪ್ಪ ನೀಷ್ಟ ಚ ಎರಡ್ತರಿೀ ನೋಡಿ ಹಂಗ ಸೈಲೆಂಟ್ ಆಯಿ ಅಂತ ನನ್ ಮನಾನ ಮಾಡ್ರ ಅದಕ್ಕೆ ಪುರಸರ್ ಮಕ್ಕಳ ಇವ್ರ
ಹ್ಮ ಹ್ಮ
ಹಂಗೆ ಒಂದ್ ಯಾವಾಗ ಒಂದ ಎಡು ಯಾವ್ದ ಆನ್ಸರ್ದ್ದೆ ಒಂದ ಎ ಆನ್ಸರ್ ಕ್ವಶನ್ ಕೇಳಿದಾಗ
ಹ್ಮ
ಅದಕ್ಕೆ ನೋಡಿ ಕಲ್ರಿತ ನ
ಅದಕ್ಕೆ ನೀ ಅವ ಸಬ್ಜೆಕ್ಟ್ ಎ ಹಬ್ಬಕಿದ್ದೀ
ಅವನು ಇದರ ಪ್ ಕ್ಲಾಸ್ ಇಲ್ಲತ್ರನ ಅನೆ ಗೊತ್ತಿತ್ತು ಆ ಸಬ್ಜೆಕ್ಟ್ ಚೆಂದ ಕ್ಲಾಸ್ ಎಲ್ಲರು ಕ್ಲಾಸ್ ಎಲ್ಲ ನ
ಹ ಒಬನ್ ಪಾಸ್ವ ಎಲ್ಲ
ಹ ಬೋಲೆ ಪಸ್
ಹ ಹದತ ನೀ ಚಲೋ
ಹಾ ಪ್ರಶ ಪ್ರಶಣ ಹಣ
ಚೆನ್ನಂಗ ನಿಮಗೆನ ಹೆಚ್ಚಿನ..
ಹಾಹಮ್ ಏನ ಮೂಡಕ್ಕ ಆಗಲ್ಲ ಭೈ ಎಲ್ಲಾ ಹಣೆ ಬರಹ ನಮ್ದ
ಹಣೆ ಬರ ನೀನ ಬರಕೊಂಡಿ ಮತ್ತ ಯಾವ ಹಣೆ ಬರ ನಿಂದ
ಗಾಯ್ಜಿಗ್ ಬಿಡವಲ್ಲ ಬೈ ಎಂದಿನಿಂದ
ಹಾ ಆ
ಗಾಳಿ ಗಾಳಿ
ಗಾಳಿ ಹೊಂಟದ ಲೇ ಯಪ್ಪಾ ಏನ್ ಮಾಡ್ಲಿ ಬರೇ ಗಾಡಿಗ ಯಾರ ಬಂದಾರ ಹೋದ
ಹ್ಮ್ ಗಾಡಿ ಸೌಂಡ್ ಕೇಳ್ತದ ಜಾಸ್ತಿ
ಈಗ ಯಾರ ಬರತಾರೋ ಮಗಾ ಸಂಜಿಕಿ
ಬರ್ತಾರ ಏನಾರ್ ಏನಾರ ಇರ್ತಾವ
ಇವತ್ ಶನಿವಾರ ಅಲ್ಲ ಈ ಸಾರಿ ಆಯ್ತವತ್ ಇವತ್ತ ಐತೆರ
ಐಯ್ತಾರ ಬಟ್ ಏನಾರ ಇರ್ತವಲ್ಲ ಅದು ಇದು ತಗೊಂಡ ಬಂದಿರ್ತಾರ
ಹ್ಮ್
ಹಾ
ಗುಡಿಯಾಗ ಮಾಡತಾರ ಅವೆಲ್ಲಾದೂ
ಅಲ್ಲ ಏನ ಇಡಕ ಬಿಡಕ ಅದಕ ಏಕ ಮಂಜತ
ಹ್ಮ್
ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅವೇ ಮತ್ತೇನ್ ಇರ್ತಾವ ಹನಮಂತ ದೇವರ ಗುಡಿಗೆ ಯಾಕ ಬರ್ತಾರ ಹೇಳ ಬರಬರ
ಹುಮ್ಮ
ಹಾ
ಹ್ಮ್ ಹ್ಮ್
ಅದು ಬಿಟ್ರ ಮತ್ತೇನ ಇರುತ್ತ
ಹ್ಮ್
ಅದ ಗುಡಿಯಾಗ ಕುಂತ್ರ. ಅಣ್ಣಗಾಲನ್ನೂಳ್ಳ ಗುಡಿ ಮಾತ್ರ ಮನಗಂಡ
ಮತ್ತ ಮ್ಯಾಚ್ ಹತದ ಶಿಸ್ತು ಕಲ್ಲಿಂದು
ಇದ್ರ ಪಾಡ ನೋಡ್ಲರ ಅರಾಮ್ ಬ್ಯಾಸಿಯಾಗನು ಒಂದ ಲೆಕ್ಕದಾಗ ಪಾಡ ಈಗ
ಹ್ಮ್
ಸ್ವಲ್ಪ ಪರ್ಸಿಗೆ ನೀರ ಹೊಡದ ವರಿಸಿ ಬಿಟ್ರಆಯ್ತ ನೋಡ ತಣ್ಣಗ ಇದ್ದ ಬಿಡತ್ತ ಮನಗಂಡ ಏನ್ ಹೇಳಂಗಿಲ್ಲ ಕೇಳಂಗಿಲ್ಲ ಆ ನಮ್ಮನ ಅದ.
ಹೇ ಇಲ್ಲ ಮಧ್ಯಾಹ್ನಕ್ಕೆ ಹೋಗೆಲ್ಲಿ. ಮ ಮ ಈ ಸಲಾ ಬಂದ ಮಕ್ಕೊಬಿಡೋದಲ್ಲೇ
ಹುಂ ಅಲ್ಲೇ ಇಲ್ಲೇ ಮಕ್ಕೊಂಬಿಡತಿ ಆಯ್ತು ಅದು ಈಸೈಡಿ ಬಂದು ಮಕ್ಕಂಡ್ ಕಾಲ ಹೋಗ್ಯದಂತ ಈಗ ಅದ ಏನಿದ್ರ ನಾವ್ಯಾಗ ಮಾಡಿದ್ರ ಚಲೋ ಅದ ಈಗ ಮಾಡಿದ್ರ ಚೊಲೋ ಅಲ್ಲ ಅಲ್ಲ.
ಏ ಈ ಈರ್ದೊಳ ಬೇಸ್ಯಾನ್ ಕೆಲ್ಸ
ಕೆಲ್ಸ ಇರಲ್ಲ ಬೇರೆ ಬೇರೆವರು ಎಷ್ಟ ಎಷ್ಟೇ ಆತದ ಅಷ್ಟು ಬೇರೆ ಬೇರೆೆಯವರು ಓದ ಆದಷ್ಟ ಪಾಡ ಮುಂದ ಈಗ ಇಲ್ಲೇ ಪಾಲ್ತು ಕುಂತೀವಿ ಅಂದ್ರ ಮುಂದೋಗಿ ಏನ್ ದಬ್ಬ ಹಾಕ್ತಿವಿ.
ಅಲ್ಲ ಸುಮ್ ಸ್ಕೂಟಿ ತುಗೋತೇನ ಅಲ್ಲ ಸ್ವಲ್ಪ ಸುಟಿ ಇದ್ದಾಗ ಯಾವಾಗ ಅರಾ ನ ಒಂದ ಯಾವಾಗ ಅರಾ ಬಂದಾಗ ಊರಿಗೆ ಒಂದಾಗ ಅದಕಟನ
ನಾ ಈ ಚಂತನ್ ಕೂಡೋದೇ ಇಲ್ಲಯ ಏನಾರ ಇದ್ರ ಹೋಗಿ ಹೋಗ್ತಿವೆ ಹ ಹ ಚೋಟ್ದದನ್ನ ಕಣ ಅದ ಇಲ್ಲಿ ಈಗ ಸಂಜೆ ಆದ್ರೆ ಟಲಿಫುಡ್ ಟಲಿ ಗೊತನೋ
ಅಲ್ಲಾ ಅಂತ ಬಿಸ್ಲಾ ಮಧ್ಯಾಹ್ನದಾಗೆ ಏನ್ ಮಾಡ್ತೇಳ ನಿನ್ ಕೆಲ್ಸ
ಹಾಂ ಹಾಂ ಯಾವ್ದ್ರ್ರಗರು ಕೈ ಹಾಕುವ ಹ
ಹ್ಮ್
ಯಾರರು ಸ್ವಲ್ಪ ಪರಿಚಯ ಅದರ ಅಂದ್ರೆ ಅದು ಹಿ ಟೈಮ್ ಇ ಆಬಬೇಕಂತ ಹಂಗ ಅನ್ಕೊಂಡ್ ಸುಮ್ ಕುಂತೀನಿ ಹಾ
ಆಥ ಅದಕ್ಕ ಅದಕ್ಕ ಟೈ್ ಬಕ್ ಟೈಮ
ಹ್ಮ್
ನಿನ್ ಟೈಮ್ ಕೂಡ ಬರ್ತದ ವಾಸಿ ತಾಡಿ ಮಾಗ
ಟೈಮ್ ಬರಲ್ಲ ಮಗ ಏನು ಮಾಡಕ್ ಆಗಲ್ಲ ಮಗ ಟೈಮೇ ಇಲ್ಲ ಮಗ
ಹೆಂಗ್ ಬೋವ ನೀನ್ ಹೆಂಗಂದ್ರೆ
ನಡೀತದ ಒಂದ್ ಫೀಲ್ಡ್ಗ ಹೋಗಿರಿ ಮಾತಾಡ್ಲತ್ರಿ ನೀವ್ ಮಕ್ ಟೈಪ್ ಬರ್ತದಾ ಅಲ್ಲ ಅದೇ ಟೈಮ್ ಬರ್ತದ ಅದು ಬರ್ತದ ಅಂತ ಅದಕ್ಕೆ ಮಾತಾಡ್ತರಿ ಮತ್ತ
ನ ಹೇಳ್ನಪ್ಪ ಇದ ಆ ನಾನು ಟೈಮ್ ಎಲ್ರಿ ಬರ್ತಪ್ಪಾ ಆಯತಿ ನ ನನಗೆ
ಅದ ಅದುಟ್ಟ
ಇದ್ರೆ ಅಲ್ಲಿಗೆ ಅದು ಇಲ್ಲಿ ಬಾವಿ ತಿಂಗಗಳ ಕಲ್ಸಸ್ತೀವ ಅಂತ ಒಂದ್ ಬರ್ಪಗಡ ಹಂಗಿ ಅಂತ ಪೂರ್ಣೆಲ್ಲಿ
ಹ ಹ ಏ ಮಾಡ್ಬೇಕಕ್ರೀ ಮಾಲಕ ಇಲ್ಲ್ದರು ಏನ್ ಮಾಡ್ಲಿ ಅದ
ಹ್ಮ್
ಹಾ ಇ ದೇಸರು ಉಂಟದ್ ಇಲ್ಲಿ ಮಂದಿ ಒಂದ ಎರಡು ದಿನ ಮಧ್ಯಾಹ್ನ ಕರ್ ಗೊಬ್ಬರು ಬಿತ್ತ ಒ್ ಆರಾಮ್ ಚಂದಂಟ ಟೈಮ್ ಪಾಸ್ ಆಯ್ತೆ
ಹ್ಮ್
ಬಾಸರು ಉಂಟ ಕುತ್ ಮುಂಜೆಲಿ ಒಂದಿ ಟೈಮ್ ಪಾಸ್ ಆಯ್ತ ಮಧ್ಯಾಹ್ನಕ್ ಹಚ್ತಿದ್ ನೀವು ಮಾರಲಿ ಈ ಕಾಲಿ ನಾಯಕ್ ಬಿಡುತ್ತಿ ಮಿಕ್ಸಿಲಿ ರುಬ್ಬಿಟ್ಟಗ್ ಬಿಡುತ್ತಿದ್ದೆ ಆಯ್ತಾಯಯ್ತ ಅತ್ ತೊಗೋರಿ ಸರಿ ಈಗ ಆಯ್ತ ಟ್ಯೂಸ್ಡೆ ಆಸತ್ ನೀಗ ಟ್ಯೂಸ್ಡೇ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ